ಅಲೋ ಹ್ಮ ಆರಾಮು ನೀನು
ಹ ನಾವ್ ಆರಾಮಿವ್ ನೋಡ್ರಣ್ಣ ಮಳೆಗಿಳೆ ಹೆಂಗ್ ನಿಮ್ ಕಡಿ
ಏನ್ ಇಲ್ಲ ಮಳಿ
ಹ್ಮ್ ಹ್ಮ್ ಕೇಳಸ್ತದಿಲ್ಲಣ
ಕೆಳ್ಸತದ
ಹಾ ಹಾ
ಮಳೆನ್ ಆಗಿಲ್ ನಿಮ್ ಕಡೆ ಹ ಆಯ್ತಾಣ ನಿಮ್ದ
ನಮ್ದು ಇನ್ನ ಎಲ್ಲ ಉಣ್ಬೇಕ್ ಈಗ
ಹ್ಮ್ ಹ್ಮ್
ಕಡೆ ಬಂದ್
ಏ ನಮ್ ಕಡೆಗಿನ್ನಿಲ್ಲಣ್ಣ ಎಲ್ಲಾ ಬೆಳಿಗಳು ಎಲ್ಲ ಬಿತ್ತೀವಿ
ಹ್ಮ
ನಾಟ್ಯವ ವಣಿಕಂತ ವಂಟವ ಹ್ಮ್ ನೀವು ನೆಲ್ಲಸ್
ಹಾ ಬಿತ್ತೀವಿ
ಹ್ಮ್ ಹ್ಮ್ ಹೊಲ ಅದ್ ಎಷ್ಟೆಕ್ರೆ ಅದಣ್ಣ ನಿಮ್ದ
ಹೊಲ್ಲಾ ಒಂದು ಅತ್ತೆಕ್ರೆ ಅದಣ
ಹ ಹಾ ಸ್ವಂತ ನಿಮ್ದೇ
ಹ್ಮ ನಮ್ದೇ
ಹ್ಮ್ ನೀವೇ ಮಾಡ್ತಿರ ಏನ್ ಬೇರೆವ್ರಗೆ ಹಾಕ್ತಿರ
ನಾವೆ ಮಾಡ್ತಿವಿ
ಹಾ ಹಾ ಏನ್ ಎಲ್ಲಾ ಸತ್ತಿನ ಹಕಿರ ಏನು ಬೇರೆ ಬೇರೆ ಅಕಿರ
ಅತ್ತಿನೇ ವೋಸು ಸ್ವಲ್ಪ ಒಂದ್ ಸ್ವಲ್ಪ ಜಾಳಕ್ ಬಿಟ್ಟೀವಿ
ಹ್ಮ್
ಮತ್ತೆ ಅತ್ತಿ ಒಂದಂದ ನಾಟ್ಲಾರದಲ್ಲಿ ತೊಗರಿ ಹಾಕ್ಬೇಕು
ಹ್ಮ್ ನೀವೇನ್ ಮಾಡಿದ್ರ ಎಲ್ಲಸ
ಹ್ಮ್ ನಾವೇ ಮಾಡ್ತೀವಿ
ಹ್ಮ್ ಹ್ಮ್ ಹ್ಮ್ ಎತ್ತು ಅದುೆ ನಿಂಬು
ಹ್ಮ್ ಆವಾ
ಹಾ ಹಾ ಬೀಜ ಅವಾವ ಯಾವಚ್ಚರಣ ಹೊಲ್ಕ
ಬೀಜನ ಇದು ಸುಗರಿವು ಹತೀವಿ ಹ್ಮ್ ಚಲೋ ಒಂದ ಅಂತ
ಹಾ ಹಾ ಇಏನು ಸಜ ಸದಷ ಬ ನಾರ್ಮಲ್
ನೀವು ನಾರ್ಮಲ್ ಬೀಜ ಇವು
ಹ ಹಾ ಹೆಂಗ್ ಪಾಕೆಟ್ ಬಳ ತರಣ ಏಳ್ನೂರ
ಹಾ
ಹ್ಮ್ ಹ್ಮ್ ನಮ್ಮ ಕಡಿ
ಹೌದಾ ನಮ್ ಕಡೆ ಬರಿ ಗಾಳಿ ತುಳಿ ಬಿಡಕಂತದ
ಹ ಹ ಬರಂಗತ್ತೂರ್
ಆ ಆಯ್ತ ಹೌದು ಬರ್ಬೋದ
ಹ್ಮ್ ಮತ್ತ ಸ್ಟಡಿಯಲ್ಲಿ ಬಂದ್ರೆ ನಿಮ್ದ ಸ್ಟಡಿ ಸ್ಟಡಿ
ನಮ್ದಾ ಈ ನಾಳೆ ಅಡ್ಮಿಷನ್ ಮಾಡಕ್ ಹೋಗ್ಬೇಕು ಿಫತ್ ಸೆಮ್ಗೆ ಹ ಿಫತ್ ಸಮ್
ಇ ಯಾವ್ದ್ ಮಾಡಿದ್ದು ಕೋರ್ಸು
ಬಿಿಕಮ
ಬೇಕಮ್ಮ ಹ್ಮ ಹಾ ಬರ ಡಿಗ್ರಿ ಅಷ್ಟೇ ಮತ್ತತ್ ಸೈಡ್ ಏನಾರು ಮಾಡಿದಿರಾ
ಬರ ಡಿಗ್ರಿ ಅಷ್ಟೆ
ಹ್ಮ್ ಹ್ಮ್ ಮತ್ತ ಮುಂದೆ ಏನ್ ಮಾಡ್ಬೇಕ
ಇ ಇದೊಂದ್ ವರ್ಷ ಕಂಪ್ಲೀಟ್ ಆಗೋಣ ನೋಡ್ಬೇಕು
ಹ್ಮ್ ಹ್ಮ್ ನಮ್ಮದುನ್ನ ನದಜ ನಗೆ
ಹ್ಮ್ ಹ್ಮ್
ಇವರ್ ಸೆಕಂಡ್ ಪ ಇದವಿ ಹಾ ಹೋಗಿದ್ವಿ
ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ಯ
ಹ್ಮ ಒಂಬತ್ತಕ್ ಸ್ಟಾರ್ಟ್ ಆಗಿ ನಾಕ್ ಗಂಟೆಗೆಬಟ್ಟ ಸಂಡೆ ಅಲ್ಲಿ ಇವತ್ತು ನೀಟ್ ಕ್ಲಾಸ್ ಇದವು
ಹ್ಮ್ ಹ್ಮ್ ಬಸ್ಗೆ ಒಂದ ಬೈಕ್ಗೆ
ಬಸ್ಸಿಗೆ ಬಸ್ಸಿಗೆ ಬಂದು
ಬಸ್ಗ
ಹಾ
ಯಾವ್ದ ಚಿತ್ತಾಪುರ್ ಭಾಷಗ
ಹಾ ಅದೇ ಅದೇ
ಹ್ಮ್ ಹ್ಮ್
ನಾಕಕ್ ಗಂಟೆಗೆ ಅದ ಸಿಗತಲ್ರಿ ಮತ್ತೆ ಅವಾವ ಸಿಗಲ್ಲ
ಹ್ಮ್ ಹ್ಮ್ ಹ್ಮ್
ಹ್ಮ್ ಮತ್ತ ನಿಮ್ ಹಾ ಹೋಗ್ ೀ ನಮ್ಗ ಏನ್ ಆಲ್ಡ ಇಲ್ಲ.
ಹಳ್ಳೇ ಇಲ್ಲಾನ ನಾಳೆ ಮುಂಜೆಿಲ್ಲ
ಹಾ ಬೆಳಿಗ್ಗೆ ಆರವರಿ ಬಸ್ಸಿಗೆ ಹೋಗ್ಬೇಕು.
ಹ್ಮ್ ಹ್ಮ್.
ಮತ್ತೆ ಬಸ್ ಇಲ್ಲ್ ಕಾಲಜ ಸ್ಟಾರ್ಟ್ ಆಗದ ಎಂಟೂಊಗ ಆಗ. ಮತ್ತೆ ಇಲ್ಲಿ ಬಸ್ ಇಲ್ಲಿಂತ ಎಂಟುವರೆಗೆ.
ಹೌದೌದು ಇದು ಇಟ್ಟಿಗೆ ಬಸ್ಾ.
ಹಾ.
ಹೌದ.
ಹ್ಮ್ ಮತ್ತೆ ಹೆಂಗ ನಾಳ ಸಮಸ್ಯ ಇರ ಯಕಡೆ ಹೋಗಿದ್ರಿ.
ನ್ ಒಬ ಹೊತ್ಯ್ತ. ಪ್ರವಾಸ ಹೋಗಿದ್ವಿ. ರೊಕ್ಕ ಎಲ್ಲಂದ ನನ್ ಬೆಲ್ ಎಲ್ಲಾ ಚಿಲ್ಲಾರ ಅಂತಂದ್ರ ಈ ಒಣಿ. ಹ ಇದು ಶಿರುವಾಳ. ಹು ನನ್ ಒಂದರ್ತ ಅವ . ಹ್ಮ ಅವ್ರಿ ಲಿಂಗ ಅವು ಅವವಲ್ ಬಾಯಿ. ಹ್ಮ್ ಚೆನ್ನೈಗಾವ.
ಕ್ಯಾರ ಭರಲ ನ ಕಡಿ.
ಬಾ ಡೆವಲಪ್ ಇಲ್ಲಲ್ಲಾ ಡೆವಲಪ್ಮೆಂಟ್ ಆಗಿಲ್ಲ.
ಹಾ ಹಾ.
ಅದಕ್ಕೆ ಬರ್ಲ್ಲ ಬಾಳ ಜನ ಕಡೆ.
ಹೌದೌದು ಅಂದ್ರೆ ಹಳ್ಳಿ ಆದಲ್ವಾ ಅ್ರೆ.
ಹ್ಮ್.
ನಿಮ್ ರ್ ಏನ್ ಡೆವ್ಲಪ್ಮೆಂಟ್ ಆಯದ್ರಿ ಹೆಂಗ ಹೆಂಗಗೆ. ಹ
ನಾ ಈಗ ಆಾ ಕುೂಂತ ಡೆವಲಪ್ಮೆಂಟ್ ಈಗ ಒಂದು್ ಊರಾಗ ಒಂದ್ ಸಿಮೆಂಟ್ ರೋಡ್. ದಾ ಮನ್ನಿ
ಹಾ ಹಾ.
ಮೋರಮದಾಗ ಒಂದ್ ಆಗ್ಯದ ಅದಂದ.
ಹಾ ಮೂರ ಮೂರಮ್ಮ್ ನಡೀತರಿ.
ಹ್ಮ್ ಚಲೋ ನಡೀತರಿ.
ಹಾ ಹಾ ಅದೇ ಈ ಕಡೆ ಏನೋ ಸುತ್ತಾಲ ನಿಮ್ಮೂರ್ ಒೂರ ಮದ್. ಚೆ ನಡೀತದ ಅಂತ.
ಹ
ಈ ವರ್ಷ ಏನ ಜಗಳಗಿದೆ ಬಂದ್ ಆಗಿತದ ಅಂತಂದ್ರರು.
ಹೌದು ಬಂದೈ ವರ್ಷ ಮತ್ತೆ ಇದು. ಗರ್ದಾರ ಏನ ಕಸ ಹಕಿದ್ರ ಅಂತ.
ಹ ಇದ ಯಾಕ ಅವರು ಅವರು.
ಹ ಅವರು ಆಾರ್ ಜಗ ಆಡಿದದ. ಅವ್ರರು ಬಂದ್ ಮಜ್ಜದಕ್ ನಾವುನ್ ಯಾಕಕ್ ಅವ್ರದ. ಬರ್ತ ಅವ್ರ ಬಂದ್ ಮಾಡ್ತಂತ ಬಂದ್ ಮಾಡ್ಸಾರಂತ ಅವ್ರೆ. ಅದಕ್ಕೆ ಬಂದಾಗ್ಯದ.
ಚೆನ್ನಾಗಿ್ ನಡೆದಿದೆಲ್ಲ ಇನ್ನು
ಹ.
ನಿಮ್ಮ ಹತ್ರಾನ ಚೆನ್ನಾಗ್ ಆಗಿದ ಮೊರಮ್ಮು.
ಹಾ ಹಾ ಎಲ್ಲ ಜನ ಬಂದಿತ್ತು ಸುತ್ತಳ್ಳಿದ್ರು.
ಹ್ಮ್ ಹ್ಮ್ ಬಂದಿದ್ರೂ
ಹಾ ಹಾ
ಊಟ
ಊಟ ಇನ ಇಲ್ರಿ ಮಾಡವಕ್
ನಾ ಮಾಡ್ಬೇಕಾ
ಹ ನೀವು ಮತ್ತ ಸೆಂದ ಅಡ್ಮಿಷನ್ ಮಾಡ್ಬೇಕಾ ನಾ
ನಾಳೆ ಹೋಗ್ಬೇಕು ನಾಳೆ ಒಂಬತ್ತುರಿ ಹತ್ತಕ್
ಹಾ ಹಾ ಸಿ ಸೇಮ್ ದ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಮತ್ತ ಏನ್ ನಡದಾರೆ ಹ ಸ
ಹ ಎಂದ ಖಂಡತ್ತಿನ ಕುಂತೀನಿ
ಹ್ಮ್ ಹ್ಮ್
ಹ್ಮ
ಕ್ಣ ತಿನಂಬಾಪಾ
ನ್ ತ ಹ ನೀವು ನಾನ್ ವೆಜ್ ಅದು ಹೇಳಕ್ಕೆ
ಹ್ಮ ತಿಂತಿನಲ್ಲ
ಹ್ಮ್ ಹ್ಮ್ ನಾವ ಏನಿಲ್ಲ ಪ್ಯೂರ್ ವೆಜಿಟೇರಿಯನ್
ಹ್ಮ್ ಹ್ಮ್
ಹ್ಮ್ ಏನ್ ಮಾಡ್ತಿದಿರಿ ಅಡಿಗೆ
ಚಿಕನ್
ಚಿಕನ್ ಹ ಅಂದ್ರೆ ಜೋರ ಇದಪ್ಪಾ
ಹ್ಮ್
ಹ್ಮ್ ಹ್ಮ್ ನ ಸಂಡ ಆಯತ
ಹ್ಮ್ ಸಂಡೆ ದರ್ತ
ಹ್ಮ್ ಹ್ಮ್ ಇಲ್ಲಿ ಅಲ್ಲೇ ಊರಲ್ಲಿ
ಹ್ಮ್ ಊರಲ್ಲಿ ಅಂಗಡಿ ಯ ಚಿಕನ್ ಅಂಗಡಿ
ಹ್ಮ್ ಹ್ಮ್ ನಿಮ್ಗೆಪ್ಪಾ ನೋಡ್ರಿ ನಮ್ಗ ಏನಿಲ್ಲ ಶಾಪುರ ಬರ
ಹೌದೌದು
ಅಂದ್ರೆ ನಾಳೆ ಫಿಫ್ತ್ ಸೆಮ್ ಅಡ್ಮಿಷನ್ ಮಾಡ್ಬೇಕಾ
ಹ್ಮ್ ಮಾಡ್ಬೇಕು ಹೋಗಬೇಕು
ನಾ ಕಡೆ ಎಷ್ಟ
ನ ಎರಡ್ ಸೇಮ್
ಎರಡ
ಹ್ಮ್
ಟೋಟಲ್ ಏಳು ಸಮ್ ಏನ್ ನಿಮಗೂ
ಇಲ್ಲ ಫಿಫ್ತ್ ಸೇಮ್ ಒಂದು ಸೆಕ್ಸ್ತ್ ಸೇಮ್ ಒಂದ್ ಎರಡೇ ಇನ್ನ
ಅಂದ್ರ ಡಿಗ್ರಿ ಮೂರ್ ವರ್ಷ ಇರುತ್ತಾನ
ಹ್ಮ್
ಹ್ಮ್ ಹ್ಮ್ ಸರ್ ಸರ್ತವ್ರಿ ಚಂದ್ ಹೋದ್ರಿ.
ಆಯ್ತ ಆಯ್ತು.
ಮತ್ತೆ ನಿಮ ತಮ್ಮರವರು ಏನ್ ಮಾಡ್ತಾರ?
ನಮ ತಮ್ಮಾರ ಅವ್ರನು ಓದ್ತಾರ ಸೈನ್ಸ್ ಮಾಡ್ಯಾರ ಏನ್.
ಹ್ಮ್ ಹ್ಮ್
ಇಲ್ಲೇ ಶಾಂಪೂರ್ ಓದ್ತಾರೀ.
ಹ್ಮ್ ಡೈಲಿ ಹೋಗ್ತಾರ ಕಾಲೇಜ್ ಕ ಏನ್ ಪ್ರೈವೇಟಾ ಗೌರ್ಮೆಂಟಾ?
ಪ್ರೈವೇಟ್ ಆದ್ರೆ.
ಹ್ಮ್ ಎಷ್ಟಿರ್ಬೋದು ಫೀಸು?
ಒಂದ್ ನಲ್ವತ್ತೈವತ್ತ್ ಇರ್ಬೋದ್ರಿ.
ಹೌದಾ?
ಹ್ಮ್
ಸರಿ ಸರಿಪಾ ಚಂದ್ ಹೋದಂತೇಳು. ನಿಮ ಫ್ರೆಂಡ್ಸ್ ಅವ್ರು ಎಲ್ಲಾರು ಏನ್ ಮಾಡಿದ್ದಾರೆ?
ಹ್ಮ್ ನನ್ ಫ್ರೆಂಡ್ಸ್ ಒಬ್ಬೊಬ್ಬರು
ಹ್ಮ ಒಬ್ಬ್ರೊಬ್ಬರು ಬೆಂಗ್ಳೂರಾಗದಾರ ಒಬ್ಬ್ರೊಬ್ರು ಇಲ್ಲೇ ಹಾಸ್ಟೆಲ್ದಾಗಾರು ಓದ್ತಾರ.
ಹಾ
ಒಬ್ರೊಬ್ರು ಅಂತ ಅಂಗಡಿ ಆಗದು
ಹ್ಮ್ ನೆಕ್ಸ್ಟ್ ಕಂಟಿನ್ಯೂ ಮಾಡೋರು ಯಾರಿಲ್ಲ?
ಹ್ಮ್ ಹ
ಹ್ಮ್ ಹ್ಮ್ ಏನ್ ಕಾಂಪಿಟೇಟಿವ್ ಟ್ರೈ ಮಾಡ್ಬೇಕನ್ ನೀವು?
ಹ್ಮ್ ಇದು ಕಂಪ್ಲೀಟ್ ಆಗಣ ಅದಕ್ ನೋಡ್ಬೇಕು. ಬೇರೆ ಅಂದ್ರ ಯಾವನ ಕಂಪ್ನಿಗ್ ಹೋಗ್ಬೇಕು ಇಲ್ಲಾಂದ್ರೆ ಹಂಗ್ಯಾವೇ ಯಾವ
ಹೌದೌದು ಫೋನ್ಂ ಟ್ಟದೆ ಸ್ವಲ್ಪ ಆಮೇಲೆ ಹಚ್ಚ್ತಿನಿಳ್ಳಿರಿ.
ಆಯ್ತಾಯ್ತು.
ಹ್ಮ